ಏನ್ ಮಾಡ್ತಾ ಇದ್ಯಮ್ಮ.
ತಗಿ ಟಿವಿ ನಡ್ತಾ ಇದ್ದೀನಿ ಅಂಟಿ.
ನೀವು ಒಂದ್ ಫೈವ್ ಟೆನ್ಗೆ ಹಂಗ ಬಂದಿವಿ.
ಹ್ಮ್
ಲಕ್ಕಿ ಬಂದ್ನಾ.
ನೀನಾ ಬಂದ ಅವ್ನ. ಬಂದವ್ನೆ.
ನೇನು ಇಲ್ಲ ಇನೇನು ಇಲ್ಲ ಆಂಟಿ.
ಹ್ಮ್ ಅಮ್ಮ ಏನ್ ಮಾಡ್ತವ್ಳೆ.
ಅಮ್ಮ ಸ್ನಾನಕೋದ್ರು.
ಇಷ್ಟ್ ಬೇಗ.
ಹಾ ಏನ ಕೆಲ್ಸ ಮಾಡ್. ಏನ ಕೆಲ್ಸ ಮಾಡ್ಕೊಂಡ್ ಇದಾಗಿದಳೆ. ಅದಕ್ಕೆ ಇವಾಗ್ ಹೋಗ್ತಾ ಇದ್ದಾಳೆ.
ಹೌದಾ ಅಪ್ಪಾ.
ಉಲ್ಲುಗ್ ಹೋಗಿದದ್ದಾರೆ.
ಅಪ್ಪ ಹ್ಮ್ ಹ್ಮ್.
ಅಪ್ಪ ಉಳ್ಳುಗೋಗಿದಾರೆ ಆಂಟಿ.
ಏನು ಸ್ಕೂಲಲ್ ಏನ್ ಹೇಳ್ಕೊಟ್ರು ಇವತ್ತು.
ಇವತ್ತು ನಮ್ಗೆ ಓಟಿಂಗು ಸ್ಕೂಲಲ್ಲಿ ಪಾರ್ಲಿಮೆಂಟ್ರಿ
ಹೌದು ಸ್ಕೂಲ್ಗ ಒಟ್ಟು ಎರ್ಸನಕ್ಕಿದ್ರಲ್ಲ. ಹಾ ಏನಿಕ್ಕೆ.
ಹಾ ಇಕ್ಕಿದ್ರಂಟಿ.
ಅದೇ ಏನಿಕ್ಕೆ ಅಂದೇ.
ಹ ನಮ್ ಸ್ಕೂಲಲ್ಲಿ ಒಂದಾ. ಹದ್ನಾಲ್ಕು ಹದ್ನಾ ಹದ್ನಾಲಕ್ ಜನನಾ ನಿಲುಶ್. ಮಾಡ್ತಾರ ಒಬ್ ಜಾಸ್ತಿ ವೋಟ್ಸು.
ಓಕೆ.
ಸ್ಕೂಲೂ ಹೇ ಹೆಚ್ಚು ಕಡ್ಮೆ ನೋಡ್ಕೊಲಕ್ಕೆ ಇವಾಗ ಒಬ್ಬ್ರ ಜಾಸ್ತಿ ಬಿದ್ದಿದ್ರಂ ತೋ ಎಲ್ಲಾರ್ಗಿಂತೂ ಜಾಸ್ತಿ ಬಿದ್ದಿದ್ರೆ ಅವ್ರ್ಗೆ.
ಹ.
ಪ್ರೈಮ್ ಮಿನಿಸ್ಟರ್ಸು ಇನ್ ಬೇರೆವ್ರ್ನ ಎಜುಕೆಷನ್ ಮಿನಿಸ್ ಸ್ಟರು ಕಿನಿಂಗ್ ಮಿನಿಸ್ಟರು ಹಂಗೆಲ್ಲ ಇಕ್ತರೆ. ಇವ್ರು ಎಜುಕೇಶನ್ ಮಿನಿಸ್ಟ್ರಂದ್ರೆ ಅದ್ರು ಬಗ್ಗೆ ನೋಡ್ ಕೊಳ್ಳೋದು.
ನೀನ್ ಯಾಕಕ್ ನಿಲ್ಸ್ಕೊಂಡಿಲ್ಲ ಅಂದೆ.
ಇಂಟ್ರೆಸ್ಟ್ ಇಲ್ಲ ನಂಗೆ. ಇದು ಲಾಸ್ಟ್ ಟೈಮ್ ಕೂಡ ಆಗ್ಬೋದಾಗಿತ್ತು ಬಟ್. ನನ್ ಲಾಸ್ಟ್ ಟೈಮು ಏನೋ ಊಷಾರಿಲ್ಲ ಅಂತ ಹೋಗಿರ್ಲಿಲ್ಲ.
ಹಾ ಹಾ.
ಅದಿಕ್ಕೆ ನನು ಯಾರ್ನು ಅಷ್ಟೊಂದು ಮಾತಾಡ್ಸೋಕೆ ಹೋಗಲ್ವಲ್ಲ ಸ್ಕೂಲಲ್ಲಿ. ಅಷ್ಟೊಂದ್ ಇದಿಲ್ಲ ಸೊ ಅದಿಕ್ಕೆ ನಾನ್ ನಿಲ್ಲಕ್ ಕೂಡ ಹೋಗಿಲ್ಲ. ಒಬೊಬ್ರ್ ಏನೋ ಅನ್ಕೊಂತಾರೆ ಕೇಳ್ ಕೊಂತರೆ ಕೇಳ್ಕೊಂತರೆ ಕೇಳ್ಕೊಡಕ್ ಬರ್ತರೆ ಅಂತರೆ. ಆ ಟೆನ್ಷನ್ನು ಬೇಡ.
ಹಾ ಸರಿ ಸರಿ ಅಲ್ಲೆಲ್ಲೋ ಪೋಟ್ಸಗೆ ಚಿಕ್ಬಳ್ಳಾಪುರ.
. ಹೂ ನಾನಿದಿನಿ ಹೂ ಹೋಗ್ಬೇಕು. . ಮತ್ತೆ ಇವತ್ತು ಸೀಟ್ ಬಲ್ಟ್ ಪ್ರಿಪರೇಷನ್ ಮಾಡ್ಸಿದ್ರು. ಇಲ್ಲೆ ಬೀಜಗಳಿಸ್ಕೊಂಡೋಗಿ. ಸೀಡ್ಸ್ ನ ಮನಲ್ಲಿ ಬಾಲ್ ತರ ಮಾಡ್ಬಿಟ್ಟು ಅದುನ್ನ ಕಾಡುಗ್ ಕರ್.
ಸ್ಪೋರ್ಟ್ಸ್ಗೆ ಯಾವಾಗ ಹೋಗೋರೊ.
ನಾನು ಸ್ಪೋರ್ಟ್ಸ್ ಅಲ್ಲಿ ಇದಕ್ಕೆ ಚಾರ್ಟ್ ಪುಟ್ಗೆ ಕಬ್ಬಡಿಗೆ ಐದ್ದೀನಿ ಆಂಟಿ.
ಹಾ
ಸೀಡ್ ಬಾಲ್ ಮಾಡ್ಸಿದ್ರು ಪ್ರೈಮ್ ಸ್ಕೀಲ್ಸ್ ಮಾಡ್ಸಿದ್ರು
ಪ್ರೈಮ್ ಸ್ಕಿಲ್ಸಾಲಿ ಕರಾಟೆಗೆ ಇದ್ದೀನಿ ನಾನು ನಾನು ಲಕ್ಕಿ ಎಲ್ಲ. ಕರಾಟೆಯಲ್ಲಿ ಡಿಫೆನ್ಸ್ ಸಕ್ಕತ್ತಾಗಿ ಎಲ್ಲಾ ಹೇಳ್ಕೊಡ್ತಾರೆ. ಏನು ಮನೀ ತಗೊಳಲ್ಲ ಆಂಟಿ.
ಅವ್ಳು ಏನುಕ್ ಸೇರವ್ಲೋ ಗೊತ್ ತ್ತಿಲ್ಲ ಕೇಳಣ ಅನ್ಕೊಂಡ ಅವಳ ಸಿಕ್ತಾನೆ ಇಲ್ಲ ಸೊ ಅದಿಕ್ ಕೇ ಕೇಳಲಿಲ್ಲ ನಾನು.
ಕೇಳೋದನ್ನು ಟೈಮ್ ಎಲ್ಲ ಲಂಚ್ ಬ್ರೇಕಲ್ಲಿ ಋತ್ವಿಕ್ ಫಸ್ಟ್ ಕರಾಟಕ್ ಬರ್ತಾ ಇದ್ದ. ಇವತ್ತು ಆಬ್ಸೆಂಟ್ ಅನ್ಕೊತೀನಿ ಅವ್ರು.
ಹೌದಾ ಎಲ್ಗೋಗವ್ರೆ.
ಏನೋ ಗೊತ್ತಿಲ್ಲ ಬೆಳಗ್ಗೆೇನ ಕನಸಿಲ್ಲ ಅವರು ಪ್ರೇಯಲ್ಲಿ ಕಾಣಿಸಿಲ್ಲ.
ಹ್ಮ್ ಏನೋ ರಜಾ ಹಾಕೊಂಡಿರ್ತಾರ ಬಿಡ್.
ಡಿಫೆನ್ಸ್ ಎಲ್ಲ ಹೇಳ್ಕೊಟ್ರು.
ಹ್ಮ್
ಚೆನ್ನಾಗ್ ಮಾಡ್ತಾರೆ ಹ ಆಂಟಿ ಕರಾಟೆ ಡ್ರೆಸ್ ನೆಕ್ಸ್ಟ್ ಇನ್ನ ಲಕ್ಕಿಗೆ ನನ್ಗೆ ಎಲ್ರಿಗೂ ಬೇಕ್ ಕು ಅದು ಕರಾಟೆ ಅಡ್ರೆಸ್ ತೌಸಂಡ್ ತ್ರೀ ಹಂಡ್ರೆಡ್ ಅಂತೆ ಅದು ಅಡ್ರೆಸ್ ಸೊ ಅಂದ್ರೆ ಪ ಕಲರ್ದು ಹೋಗುತ್ತ ಅವ ಅಂದ್ರೆ ಫ್ಲೆಕ್ಸಿಬಲ್ ಆಗಿರುತ್ತೆ ಜಾಸ್ತಿ ಟೈಟ್ ಟೈಟ್ ಆಗಿ ಇರುತ್ತೆ ಎಲ್ಲ ಲೂಸ್ ಫಿಟ್ ಆಗಿ ಎಲ್ಲ ಇರುತ್ತೆ ಅದಕ್ಕೆ. ಕರಾಟ ಡ್ರೆಸ್ಸ ತಗೋಬೇಕು ನಾವು ಏನಾದ್ ದುಡ್ಡು ಕೋಟ್ ಡ್ರೆಸ್ ಆರ್ ಟೀಚರ್ಸ್ಗ ನೆಕ್ಸ್ಟ್ ವೀಕ್ ನಾವೆಲ್ಲಾ ನಾ ಕೊಡ್ತಿರಿ ನಾವ್ ಫ್ರೆಂಡ್ಸು. ಅದೇ ಲಕ್ಕಿ ಕೊಟ್ಬಿಟ್ರೆ ಒಂದ ಇದ್ರಲ್ಲಿ ಆಗ್ಬಿಡುತ್ತೆ ಇಲ್ಲಂದ್ರೆ ಬೇರೆ ಅಂದ್ರೆ ಒಂದೊಂದ ಇದ ಕಳಿಸಿಕೊಳ್ಳಕ್ ಆಗಲ್ಲ ನಮ್ ಡ್ರೆಸ್ ಅಲ್ಲಿ ಮಾಮೂಲಿ. ಯಾಕಂದ್ರೆ ಅವು ಸ್ವಲ್ಪ ಟಫ್ ಇರುತ್ತಲ್ವಾ ಈ ಪ್ಯಾಂಟ್ ಅಕ್ಕ ಆಗಲ್ಲ ಸೊ ಅದಕ್ಕೆ ತೌಸಂಡ್ ತ್ರೀ ಹಂಡ್ರೆಡ್ ಡ್ ಏನು ನೆಕ್ಸ್ಟ್ ವೀಕ್ ಅಲ್ಲಿ ಕೊಟ್ರೆ ಅವ್ರು ಸಟರ್ಡೆ ಕೊಡ್ತೀವ ಅನ್ಕೋ ನೆಕ್ಸ್ಟ್ ಸಟರ್ಡೆ ಅವ್ರು ಎತ್ಕೊ ಬಂದ್ ಕೊಡ್ತಾರೆ.
ಹೋಲ್ಸ್ಕೊಂಡು.
ಹಾ ಹಾ ಹ್ಮ್ ಅದೇ ಅಂಕಗ ಹೇಳು ತರ ಬಬೇಕ್ ಅಂಕಲ್ ಅದೇಮ್ಮ ನಿಮ ಬರ್ತಾರಲ್ಲ ಆ ಕಡೆ ಅವಾಗ ಹೇಳು.
ಮಮ್ಮಿ ಕೂಡ ಫಸ್ಟೇ ಕೇಳ್ಬಿಟ್ಟು ನಾನು ಸೇರಾಕ್ ಮುಂಚೆನೆ ಮಮ್ಮಿ ಕರಾಟೆ ಡ್ರೆಸ್ ಬೇಕಾಗುತ್ತೆ ಸೇರೋಲ್ಲ ಬೇಡ ಅಂತ ಹೇಳ್ದೆ ಇಡ್ಲಿ ಬಿಡು ಇಸ್ಕೊಟ್ಟ ತಿನಿ ಸೇರು ಅಂತಂದ್ರರು ಮತ್ತೆ ಸೇರ್ದೆ ಅಂಟಿ ಇವಾಗ ನಮ್ಗೆ ಉಪಯೋಗ ಇವಾಗ ಅದಕ್ ಕ್ಕೊಂದಕ್ಕೆ ಇದಕ್ಕೊಂದಕ್ಕೆ ಸೇರೋ ಬದ್ಲು ಇದಕ್ಕೆ ಮನಿ ಕೂಡ ಪೇ ಮಾಡಷ್ಟಿಲ್ಲ ಅಲ್ವಾ. ಇರ್ದು ಇ ಅವ್ಳದು ಶ್ರೀನಿವಾಸಪುರಲ್ಲ ಕ್ಲಾಸ್ ಐತೆ ಇವ್ರ್ದ ಅಲ್ಲಿ ಮನಿ ಅಂತ ಫೈವ್ ತೌಸಂಡ್ ಆ ತರ ಆಗುತ್ತೆ ಏನ್ ಆಗ್ದಿರಂತೂ ಇರಲ್ಲಾ ಯಾಕಂದ್ರೆ ಅದು ಇದು ಡಿಫೆನ್ಸ್ ಕಳಸುತ್ತೆ ಹೋದ್ರೆ ಗೋಲ್ಡ್ ಮೆಡಲ್ಸೇ ಬರ್ಬೋದು. ಅದೊಂದು ಇದು ಪ್ರಸ್ಟೇಜ್ ತರ ಇವಾಗ. ಗೋಲ್ಡ್ ಮೆಡಲ್ ಬಂದಿಲ್ಲ ಅಂದ್ರೆನು ಹೆಣ ಮಕ್ಳಗ ಡಿಫೆನ್ಸ್ ನಮ್ಗೆ ಡೈಲಿ ಒಂದೊದ ಕೆಲಸಲ್ಲಿ ಇವಾಗ ಮೊನ್ನೆ ಸ್ಯಾಟರ್ಡೆ ಆಯ್ತಲ್ವಾ ಅವಾಗ ಆಗ ಎರಡು ಡಿಫೆನ್ಸ್ ಎಳ್ಕೊಟ್ರು ಇವತ್ತು ಎರಡು ಡಿಫೆನ್ಸ್ ಹಂಗೆ ಡೈಲಿ ಹೆಣ್ಮಕ್ಳ ಕಳ್ಸಕೊಡ್ತಾ ಇರ್ತ ತಾರೇ ಹಿಂಗ ಬಂದ್ರೆ ಹಿಂಗ್ ಅಟ್ಯಾಕ್ ಮಾಡಿದ್ರೆ ಹೆಂಗ ಆಗತ್ತ ಆಗಬಹುದು ಇವಾಗ ಜೂಡ ಇಟ್ಕೊಂಡ್ರೆ ಹೆಂಗ್ ಅಟ್ಯಾಕ್ ಮಾಡ್ಬೇಕು. ಕೈ ಇಟ್ಕೊಂಡ್ರೆ ಹೆಂಗ ಅಟ್ಯಾಕ ಮಾಡ್ಬೇಕು ಅಂತೆಲ್ಲಾ ಹೇಳ್ಕೊಡ್ತಾರೆ. ಚೆನ್ನಾಗಿದೆ ಬಟ್ ನಾವು ಕಾಸೆನ್ ಕಟ್ಟೋಷ್ಟಿಲ್ಲ ಬಟ್ ಇದಿರ್ಬೇಕಲ್ಲ ಇವಾಗ ಡಾರ್ಜ್ ಡೇ ಅಂದು ಬರುತ್ತೆ ಅಂತ ಕರೆಕ್ಟ್ ಅಡ್ರೆಸ್ಗೆ ನಾವು ಈ ಇಸ್ಕೋಬಹುದು ಮೀಶೋ ಅಲ್ಲೆಲ್ಲಾ ಸಿಗುತ್ತೆ. ಆ ಡಾರ್ಜ್ರೆ ಅಂತ ಬರ್ತಾರೆ. ಕಾಂಪಿಟಿಷನ್ಸ್ ಹೋಗಬೇಕಾದ್ರೆ ಆತರ ಫೈವ್ ಸಿಕ್ಸ್ ಡಾರ್ಜ್ರ ಇದೆ. ಆ ಡಾರ್ಜರ್ ಹಾಕೊಂಡ್ ಹೋದ್ರೆನ ಅವ್ರು ಯಾವ ಕಾಂಪಿಟೇಷನ್ಗ ಆದ್ರು ಎಂಟ್ರಿ ಮಾಡ್ತಾರೆ. ಬೇರೆ ಡಾರ್ಜ್ರ ಇದ್ರೆ ಫಸ್ಟ್ ಮನೆ ಕಲ್ಸ್ ಬಿಡ್ತಾರ ಅಷ್ಟೇ ಇನ್ನ
ಹ ಸರಿ ಸರಿ ತೊಗೊ ಅದೇ ನಿಮ್ಮ್ ಅಂಕಲ್ಗೆ ಹೇಳು ಈತರ
ಪ್ಪಾಗಲ್ಲ
ಹ್ಮ್ ಹಿ ತರ ಅದೇ ನಿಮ್ ಅಂಕಲ್ಗೆ ಹೇಳು ಈ ತರ ಅಮೌಂಟ್ ಇಷ್ಟ ಆಗುತ್ತೆ ಅಂಕಲ್ ಈ ತರ ಕಟ್ಟ ಕಟ್ಟಿದ್ರೆ ತಂದ ಕೊಡ್ತಾರೆ ಅಂತ ಏನಂತ
ಹ್ಮ ಏನಂದ್ರೆ ಪ್ಲಸ್ ಪಾಯಿಂಟ್ ನಮ್ಗೆ ನಾವೇನ್ ಕಾಸ ಕಟ್ಟುಷ್ಟಿಲ್ಲ ಬಟ್ ಸ್ಕೂಲ್ ಅವ್ರ ಟೀಚರ್ನ ಕರ್ದಿರೋದು ಸ್ಯಾಟರ್ಡೆ ಸ್ಯಾಟರ್ಡೆ ಟು ಪೀಟ್ಸ್ ಹೆಂಗಾದ್ರು ಹಂಗ್ ಹ್ಮ್ ಇವತ್ ಮೂರು ಇವನ್ತ್ ಇತ್ತು ಬೆಳಗ್ಗೆ ಓಟು ಮತ್ತೆ ಸೀಡ್ ಸಾಯಂಕಾಲ ತ್ರೀ ಪೀಟ್ಸ್ ಇರುತ್ತೆ ಲಂಚ್ ಆಫ್ಟರ್. ತ್ರೀ ಪೀಟ್ಸ್ ಒಂದ್ ಪೀಡ್ ಸೀಟ್ ಬಾಲ್ ಸೀಟ್ ಬಾಲ್ ಮಾಡಕ್ ಹೋದ್ವಿ ಒಂದ ಹಾಫ್ ಪಿರಡು ಇನ್ನ ಎರಡು ಪಿರಡು ಕರಾಟೆ ಕರಾಟೆ ಅಂತ ತ್ ಅಲ್ಲ ಕ್ಲಾಸಿಕ್ ಡಾನ್ಸ ವೆಸ್ಟ್ರರ್ನ್ ಡ್ಯಾನ್ಸ್ ಯೋಗ ಕರಾಟೆ ಇನ್ನು ಮತ್ತೆ ವೇದಿಕ್ ಮ್ಯಾಕ್ ಸೊ ಮೆಂಟಲ್ ಅಬಿಲಿಟೀಸು ಅಂತ ತುಂಬಾ ಆಕ್ಟಿವಿಟೀಸ್ ಮಾಡ್ಸ್ತಾರೆ. ನಮ್ಗೆ ಕರಾಟೆ ಇಂಟ್ರೆಸ್ಟ್ ಇತ್ತು ಈ ಸರಿ ನ್ಯೂ ಟೀಚರ್ಸ್ ತರ್ಸಿದಾರಲ್ವಾ ಅದನ್ನ ಕಲ್ತೊಳನ್ನ ಅಂತಾ ತಿಲ್ಬಿಟ್ಟು ಕಲ್ತ್ಕೊಂಡೆ ಕಲ್ತ್ಕೊಳ್ತಾ ಇದ್ದೀವಿ. ಇವತ್ತ ಅಂಟೆ ಅದು ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು ಮನೇಲಿ ಒಂದ್ ದಿಸಾ ಮಾಡಿದ್ರೆ ಇವತ್ತ ಮಾಡ್ಬಿಟ್ಟು ನೆಕ್ಸ್ಟ್ ಸ್ಯಾಟರ್ಡೆ ಮಾಡಿದ್ರೆ ಕೈಗಳು ಕಾಲಗಳು ನೋವ ಬರುತ್ತೆ. ಯಾವಾಗೂ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅಂದ್ರೆ ರೂಢಿ ಆಗ್ಬಿಟ್ಟು ಬಾಡಿ ಎಲ್ಲ ಫಿಟ್ ಆಗುತ್ತೆ.
ಹಾ.
ಹ್ಮ್.
ಹ್ಮ ಮಾಡ್ಬೇಕು ನೀನು ಅವ ನೀನಲ್ಲ ಇಬ್ರು ಒಂದೇ ನೀವು ಸೇರಿ ಮಾಡ್ರಿ ಟ್ರೈ ಮಾಡ್ರಿ.
ಅದೇ ಇದೀವಿ ನಾನು ಲಕ್ಕಿ ಎಲ್ಲ ಕರಾಟೆಗೆ.
ಅಲ್ಲ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡ್ರಮ್ಮ ಅಂದೆ.
ಹ್ಮ್ ಈ ಇನ್ನೇನು ಇದಲ್ವಾ. ನಂದು ಪ್ರಾಜೆಕ್ಟ್ ಇಲ್ಲೆ ಐತೆ ನೆಕ್ಸ್ಟ್ ಸ್ಯಾಟರ್ಡೆ ಕೊಡ್ಬೇಕು ಅದನ್ನ ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಂಡು ನಾಲ್ಕ ಪ್ರಾಕ್ಟೀಸ್ ಮಾಡ್ಬೇಕು. ಮ ನೆಕ್ಸ್ಟ್ ಕ್ಲಾಸ್. ಲ್ಲಿ ಇವತ್ತು ಕಲ್ತ್ಕೊಂಡಿರೋದು ಇವತ್ತು ಮೊನ್ನೆ ಕಲ್ತ್ಕೊಂಡಿರೋ ಡಿಫೆನ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ ಇದ್ರೇನೆ ಇನ್ನು ನೆಕ್ಸ್ಟ್ ಮುಂದೆಗ ಅಲೋ ಮಾಡೋದ ಇಲ್ಲಾಂದ್ರೆ ಪನಿಶ್ಮೆಂಟ್ಸ್ ಅದ ಹೆಂಗ್ ಕೊಡ್ತಾರೊ.
ಹ್ಮ್
ಕೊಟ್ರನೆೇ ಅಲ್ಲ ಏಟ್ ಬಿದ್ರನೆೇ ಅಲ್ಲ ಏದ್ದೇಳೋದು.
ಹ್ಮ್
ಅಂದ್ರ ಚೆನ್ನಾಗ್ ಕಲ್ಸ್ಕೊಡ್ತಾರೆ ಏನ್ ಹೇಳ್ಬೇಕಾದ್ರೆ ಹ್ಮ್.
ಸಾಗರ್ ಬಂದ್ನಾ.
ಇನ್ನು ಇಲ್ಲ ಆಂಟಿ ಅವನ್ ಆರು ಆರೂವರೆ ಆಗ್ಬಿಡ್ತೈತೆ. ವ್ಯಾನ್ ಅಲ್ಲಾ ಲೇಟು.
ಅದನ್ಗೆ ಆರಾಮ ಆಗ್ತೈತೆ ಬಿಡು ಮನೆ ಕೆಲ್ಸ ಮಾಡೋದು. ಹೇ ಹ್ಮ್
ಬರೋದು ತಿನ್ನೋದು ನನ್ ಮೇಲೆ ಮತ್ತೆ ರೋಪ ಆಗ್ಬಿಡ್ತಾರೆ. ನೀನೇನು ಮಾಡಲ್ಲ ನೀನೇನು. ಹ ಮಾಡಲ್ಲ ಅಂತ ನಾನ್ ಮಾಡೋದನ ನೋಡ್ತಾನ.
ಹ್ಮ್ ಹ್ಮ್
ಬರೋದು. ಏನಾದ್ರು ಅದು ಮಮ್ಮಿ ಏನಾದ್ರು ಎಲ್ಲ ಆಗ್ಬಿಟ್ಟಿರ್ತಾರೆ ಒಂದೋ ಎರಡೋ ಇದ್ರೆ. ಕಸ ಆಗ್ಬಿಟ್ಟು ಬರ್ತಾರೆ.
ಹ್ಮ್
ಕೊಡ ಮತ್ತೆ ಹಸುಗ್ ನೀರ್ ಇಕ್ಕೋದು ಒಂದ್ ಎರಡ್ ದಿವಸ ಅಷ್ಟೆ ಒಂದ್ಸರಿ. ಇಲ್ಲಾಂದ್ರೆ ಮಮ್ಮಿನೇ ಇಟ್ಕೊಂತಾರೆ ಅವ ಬರೋದು. ಫೋನ್ ನೋಡ್ಕೊಂಡಿರೋದು ಬುಕ್ಸ್ ಮುಂದೆ ಇಟ್ಕಡ್ತ ಅಷ್ಟೇ.
ಹ್ಮ್ ಹ್ಮ ಹ್ಮ್
ಇನ್ನೇನು ಆಂಟಿ ಊಟ ಏನ್ ಮಾಡಿದ್ರಿ.
ಏನು.
ಅಡ್ಗೆ ಏನ್ ಮಾಡಿದ್ರಿ ಅಡ್ಗೆ.
ಬೆಳಗ್ಗೆ ರವೆೇ ಇಡ್ಲಿ ಮಾಡಿದ್ನಲ್ಲ ತಿಂದಿಲ್ಲ ನೀನು.
ಹಾ ತಿಂದೆ ಏನ ಆಂಟಿ ಯವ್ ತಿನ್ನಕ್ಕೆೆ ಬಾದೆ ಬೀಳ್ತಾನಲ್ಲಾ.
ಹಾ ಬಾಕ್ಸ್ ಯಾವಾಗ ವಾಪಸ್ ತಗೋಬರ್ತಾನೆ
ನಾನ್ ಈಸ್ಟ್. ಇಷ್ಟು ಹೇಳ್ತೇನ ಗೊತ್ತಾ ನನ್ ಪಕ್ಕದೆಲ್ಲ ಕುಳಸ್ಕೊಂತಿನಿ ಯಾಕಂದ್ರೆ ಅವ್ನು ಬಿಟ್ ಬಿಡ್ತಾವನಲ್ಲಾ ಈ ನಡುವೆ ಬೇರೆ ಹತ್ರ ರೂಡಿ ರೂಡಿ ಮಾ ಹ್ಹಾ. ಹೇಳ್ ಆಂಟಿ
ನಾನ್ ಕಾಲ್ ಮಾಡ್ತೀನಿ ನೋಡು ತಗಿ.
ಹಾ ಸರಿ ಹಾ ಸರಿ ಅಂಟಿ.